ಹಲೋ
ಏನು ಮಾಡ್ತಾಯಿದ್ದೀರಾ ಹಲೋ ಏನು ಮಾಡ್ತಾಯ್ದೀರಾ ಹಾ ಕೇಳಿಸ್ತೀ
ಕಡೆ ಒಂದು ಕಡೆ ಬರುತ್ತಲ್ಲ ಬೆಸ್ಟ್
ಹುಂ ಸ್ವಲ್ಪ ಅಗ್ರಿಕಲ್ಚರ್ ಬಗ್ಗೆ ಹೇಳಬೇಕಿತ್ತು.
ನನಗೆ ಸ್ವಲ್ಪ ಅಗ್ರಿಕಲ್ಚರ್ ಫೀಲ್ಡ್ ಬಗ್ಗೆ ಹೇಳಬೇಕಿತ್ತು ಅದಕ್ಕೆ ನಾನು ಇದು ಮಾಡಿದ್ದು. ನನಗೂ ಸ್ವಲ್ಪ
ಹೌದಾ ಅದಕ್ಕೆ ಮಾಡಿದ್ರಾ ಹ ಏನು ಡೌಟು
ಹು ನಾನು ನಮ್ದು ಸ್ವಲ್ಪ ಎಲ್ಲಾ ಲಾಸ್ ಆಗಿದ್ದ ಇದೆಲ್ಲಾ ಏನ್ ಹಾಕ್ಬೋದು ಅಂತ ನಾನು ಹೇಳೇನ ಅಂತ ಮಾಡಿದೆ
ಓ ಹಂಗಾ
ಹುಂ ಹುಂ
ಏನೇ ಏನು ಹಾಕಿದ್ರಿ ಫಸ್ಟಿಗೆ
ಹ್ಞೂಂ ನಮ್ಡೂ ಅಡಿಕೆ ಹಾಕಿದ್ವಿ
ಹುಂ
ಅಡಿಕೆ ಅದು ಅ ಇವಾಗ ಅಡಿಕೆ ಜೊತೆ ಅಂದ್ರೆ ಬೇರೆದ್ ಹಾಕ್ಬೇಕು ಅಂತಾ
ಹುಂ
ಹಾ ಅದು ಬಿಟ್ರೇ ಅ ಇವಾಗ ಮೆಕ್ಕೆಜೋಳ ಹಾಕಿದ್ವಿ
ಹುಂ
ಮೆಕ್ಕೆಜೋಳದ್ ಜೊತೆ ಮೆಕ್ಕೆಜೋಳ ಎಲ್ಲಾ ಲಾಸ್ ಆಯ್ತು
ಅಯ್ಯೋ ಅ
ಲಾಸ್ ಆಯಿತಾ ಅದಕ್ಕೋಸ್ಕರಾ
ಹ್
ಏನದು ಒ ರಾಗಿ ಹಾಕ್ಬೇಕ್ ಇವೆಲ್ಲ ಮಳೆ ಇಲ್ಲಲ್ಲಾ
ಹುಂ
ಮಳೆ ಇಲ್ಲಲ್ಲ ಅದಕ್ಕೋಸ್ಕರ ಅದು ಹ್ಮ ಅದು ಹ್ಮ್ ತಗ್ದು ರಾಗಿ ಹಾಕ್ಬೇಕಂತ ಅನ್ಕೊಂಡಿದೀವಿ.
ಹೌದಾ.
ಹ್ಮ್.
ಲೈಕ್ ಇನ್ನು ಫಲವ ಫಲಾ ಕೊಟ್ಟೇ ಇಲ್ಲ ಅದ್ರ ಬೇಗ ಅಷ್ಟು ಬೇಗ ತೆಗಿತೀರಾ.
ಇಲ್ಲ ಏನು ಈಗ್ ಫುಲ್ ಬೆಳ್ದೇ ಇಲ್ಲ. ಇಲ್ಲ ಮಳೆ ಇದ್ರೆ ಬೆಳೆಯುತ್ತಲ್ಲಾ ನೀನು ಇಲ್ಲ ಬೇರೆ ಬೇರೆದ್ ಬೆಳಿತೈತಿ.
ಹೌದಾ.
ಹಾಂ ಹಾ.
ಯಾವ್ ಸಾಯಿಲ್.
ಹಾಂ ರೆಡ್ ಸಾಯಿಲ್.
ಹೌದಾ ಬೋರ್ ಹೊಡ್ಸಿದ್ದೀರಾ.
ಹ್ಮ ಎರಡು ಬೋರ್ ಇದಾವೆ.
ಹ್ಮ. ಇಷ್ಟಿಷ್ಟ್ ಇಂಚ್ ನೀರ್ಬಿದ್ದಿದೆ.
ಒಂದು ಎಷ್ಟು ಅಂತ ಅಷ್ಟ್ ಕ್ಲೀನ್ ಆಗಿ ಗೊತ್ತಿಲ್ಲ ಮನೇಲಿ ಗೊತ್ ಅದೇ ನನಗೆ ಅದು ಎಷ್ಟಿಷ್ಟ್ ಇಂಚ್ ಅಂತ ನನಗ ಅಷ್ಟೇನು ಗೊತ್ತಿಲ್ಲ.
ಹ್ಮ್.
ಮೇಬಿ ಒಂದ್ ಫೈವ್ ಇಂಚ್ ಸಿಕ್ಸ್ ಇಂಚ್ ಬಿದ್ದಿರ್ಬೋದೆನೋ ಗೊತ್ತಿಲ್ಲ ಮೇಬಿ. ನೀವು ಅಗ್ರಿಕಲ್ಚರ್ ಮಾಡ್ತಿದ್ದೀರಾ.
ಹೇ ಇಲ್ಲಾ.
ಹ್ಮ್ ಹ್ಮ್.
ಲೈಕ್ ಸ್ವಲ್ಪ ಐಡಿಯಾಸ್ ಗೊತ್ತು ಹಂಗೇ ನೆಕ್ಸ್ಟ್ ಬೇಕಲ್ಲ ಅದಕ್ಕೆ ತಿಳ್ಕೊಂಡಿದ್ದೀವಿ.
ಅದೇ ಯಾವ್ ಥರ ಕ್ರಾಪ್ ಹಾಕಿದರೆ ಚೆನ್ನಾಗಿ ಅಂತ.
ಫ್ರೂಟ್ ಚೂಸ್ ಮಾಡ್ತೀರಾ ವೆಜಿಟೇಬಲ್ ಚೂಸ್ ಮಾಡ್ತೀರಾ.
ಒ ಲೈಕ್ ಒಂದ್ ಕಡೆ ಫ್ರೂಟು ಚೂಸ್ ಮಾಡ್ತೀನಿ ಒಂದ್ ಕಡೇ ಕ್ರಾಪ್ ಚೂಸ್ ಮಾಡಿತೀನಿ ಇನ್ನೊಂದ್ ಕಡೆ ಏನ್ ಒಟ್ ಒಟ್ ಯಾವ್ದಾರು ಒಂದ್ ಸ್ವಲ್ಪ ಹೀಲ್ಡ್ ಆಗಿ ಬಂದು ಚೆನ್ನಾಗ್ ಬೆಳಿಬೇಕು. ಹಂಗೆ ಬೇಗ ಈ ಕಡೆ ಅಮೌಂಟ್ ಚೆನ್ನಾಗಿರ್ಬೇಕು.
ಹ್ಮ್ ಹ್ಮ್ ಅಂದ್ರೇ. ತರಕಾರಿಯಲ್ಲಿ
ಹ್ಮ್.
ಇದನ್ನು ಹಾಕೊಬೋದು ನೋಡಿ ಹ್ಮ್ ಏನು ಹ್ಮ್. ಅವರೆಕಾಳು.
ಹಾ ಹಾ ಹಾ.
ಹೋ.
ಓಕೆ ಹಾ ಹಾಂ.
ಮತ್ತೆ ಬೀನ್ಸ್ಗೂ ಯಾವಾಗಲೂ ರೇಟ್ ಕಮ್ಮಿ ಆಗಲ್ಲ.
ಬೀನ್ಸ್ ಹಾ.
ಹ್ಮ್.
ಹ್ಞೂ ಅದೇ ಬೀನ್ಸ್ ಹಾಕ್ಬೇಕು ಬೀನ್ಸ್ ಹಾಕನ ಅಂತ ಅಂದ್ಕೊಂಡಿದ್ದೀವಿ ತಗಿಬಿಟ್ವಿ ಮತ್ತೆ ಅದು ಚೆನ್ನಾಗಲ್ಲ ಅನ್ಕೊಂಡು. ತಗದು ಬಿಟ್ವಿ..
ಅದೇ ಯದ್ರ ಜೊತೆ ಯಾವ್ದ ಬೆಳೆಯುತ್ ಹ ನೋಡಿಮ್ಮ್,
ಹ್ಮ್ ಹ್ಮ್ ಹ್ಮ್ ರೆಡ್ ಸಾಯಿಲ್ ರೆಡ್ ಸಾಯಿಲ್ ಅಲ್ಲಿ ಬ್ಲೈಂಕ್. ಚೆನ್ನಾಗಾಗುತ್ತಾ.
ಹೌದು ಅದು ನೋಡಬೇಕು ಹಗೆ ಹೇಳ್ತಿಲ್ಲ ಈಗ ಬೀನ್ಸ್ ಜೊತೆಗೆ ಶೇವಂತಗೆ ಹೂವು ಬರಲ್ಲ ಅಂದ್ರೂ ಹಾಕಬಿಟ್ಟು ಎರಡು ಹಾಳಾಗುತ್ತೆ
ಓಕೆ
ಅದ್ರ ಜೊತೆ ಯಾವ್ದ್ ಇನ್ನೊಂದು ಇಡ್ಕೊಂಡೋಗ ಟ್ರೈ ಮಾಡುತ್ತಲ್ಲಾ ಅದ ನಕಿ ಲೈಕ್ ಇವಾಗ ಬೀನ್ಸ್ ಹಾಕಿದ್ರೆ ಅವರೇ ಕಾಳು ಹಾಕಿ
ಹಾ ಹಾ
ಹ್ಮ್
ಬೀನ್ಸ್ ಹಾಕೀ ಅವ್ರ ಓಕೆ ಕೆ ಹ್ಮ್
ಹ್ಮ್ ಫ್ಲವರ್ ಸೋಲಿ ಸೇವೆಂತ್ಗೆ ಹೂ ನೋಡಿ ಯಾವಾಗಲೂ ಟಾಪ್ ಒನ್ ಗಟ್ಟಿ ಹೂ ಇರುತ್ತೆ ನೋಡಿ
ಹಾಂ ಹಾಂ ಹಾ ಹಾಂ
ಅದು ಕಲರ್ ಕಲ್ಲರಲ್ಲಿ
ಹ್ಮ್
ಹ್ಞೂ ಒಳ್ಳೆ ದುಡ್ಕೊಬೋದು ನೋಡಿ
ಡೇರಿಯ ಡೇರಿಯ ಅಂತ ಗೊತ್ತಲ್ಲ
ಹಾಂ ಅದು ಒಳ್ಳೆಯ ಇದಿದೆ ಪ್ರಾಫಿಟ್ ಚೆಂಡೂ ಹೂ ಬರೇ ದೀಪಾವಳಿಗಷ್ಟೆ
ಹಾ ಅದು ಕರೆಕ್ಟ್ ಅದು ದೀಪಾವಳಿಗೆ ಇದು ಏನದು ಇದಕ್ಕೆ ಗಣಪ ಪತ್ತಿ ಹಬ್ಬಕ್ಕೆ ಮತ್ತೆ ದಸರಾದಲ್ಲಿ ಟೈಮ್ ಬಟ್ ಶ್ರಾವಣ ಟೈಮ ಅಲ್ಲಿ ಚೆನ್ನಾಗಿ ಸೇಲ್ ಆಗುತ್ತೆ
ಹಾ
ಶ್ರಾವಣ ಟೈಮಲ್ ಚೆನ್ನಾಗಿ ಸೇಲ್ ಆಗುತ್ತದು
ಇಲ್ಲ ಇಲ್ಲ ಯಾರು ಚೆಂಡು ಹೂ ಅದಕ್ಕಂತಾನೇ ಒಂದಿಷ್ಟು ನೇಮಕ ಇದೆ
ಹ್ಮ್ ಹ್ಮ್ ಹ್ಮ್
ಹ್ಮ್ ಅದು ದಸರಾ ದೀಪಾವಳಿಗಂತಾನೇ ಪರ್ಟಿಕ್ಯುಲರ್
ಹ ಅದೇ ಮತ್ತೆ ಶ್ರಾವಣ ದಸರಾ ದಸರಾದಲ್ಲೆಲ್ಲ ಶ್ರಾವಣ ಶ್ರವಣ ಅಕ್ಕೆ
ಏ ಹೇ ಇಲ್ಲ
ಏನಪ್ಪ ಗೊತ್ತಿಲ್ಲಾ ಅಷ್ಟೇನಗೆ ಆಗಸ್ಟ್ ನಾಗರ ಪಂಚಮಿ ಆ ಟೈಮ್ಲ್ಲಿ ಓ
ಹ ಮತ್ತೆ ಹಬ್ಬಗಳಿಂದಗ ಹೋಗಲ್ರೀ ಜಾಸ್ತಿ ಆಗುತ್ತೆ ಹ್ಮ ಇವಾಗ ಫುಲ್ ಅಗಸ್ತ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇವೆಲ್ಲ ಫುಲ್ ಹಬ್ಬದ್ ಟೈಮ್
ಹಾ ಹಾ ಹಾ
ಹ್ಮ ಯಾವಾಗಲೂ ರೇಟ್ ಬಿಡಲ್ಲ
ಅದೇ ಅದೇ
ಹ್ಮ್
ಹೌದು ರೇಟ್ ಕಡಿಮೆನೇ ಆಗಲ್ಲ ಅದು ಯಾವಾಗಲೂ ಫ್ಲವರ್ಸಿಂದು ಹ್ಮ್ ಇವಾಗ ಹ್ಮ್ ಹೌದು
ಹ್ಮ್ ಮತ್ತ ಯಾವ್ದಿರುತ್ತೆ ಹ್ಮ ಮತ್ತು ಇದು ಧಾನ್ಯಗಳು
ಧಾನ್ಯ ಅಂದ್ರೆ ಭತ್ತ ಟೈಪ
ಹಾ ಅಲ್ಲ ಇದು ಹ್ಮ್ ನವಣೆ ಸಜ್ಜೆ
ಹಾಂ ಹಾಂ ಹಾಂ ಹಾಂ ಅವು ಚೆನ್ನಾಗಿದೆ
ಅವು ಚೆನ್ನಾಗಿ ಮೆಣ್ಸಿನ್ಕಾಯಿ
ಹ್ಮ ಹ್ಮ್ ಹಾ ಹಾ
ಹ್ಞೂ ತೆಂಗಿನಕಾಯಿ ಏನು ಫಾರ್ಟಿ ರುಪೀಗ ಒನ್ನು ಎಷ್ಟು ಸಣ್ಣ ಸಣ್ಣಕ್ಕ್ದಾವೆ ಅದಕ್ಕನೆ ಫಾರ್ಟಿ ಫಾರ್ಟಿ
ಮನೆಯಲ್ಲಿ ಬಟ್ ನಮ್ಮ ಮನೆಗೆ ಖರ್ಚಾಗಗ್ಬಿಡುತ್ತೆ ಜಾಸ್ತಿ ಬಟ್ ನಾವ್ ಬಾಳ ಹಾಕಿಲ್ಲ ಒಂದು ಎಷ್ಟು ಒಂದು ಏಟ್ ಟೆನ್ ನೈನ್ ಟೆನ್ ಪ್ಲಾಂಟ್ಸ್ ಇದ್ದಾವೆ
ಹ್ಮ್ ಅದು ಮನೆಗೆ ಆಗ್ಬಿಡತ್ತೆ
ಹಾ ಮನೆಗೆ ಆಗ್ಬಿಡುತ್ತಾ ಯಾವಾಗಲೂ ಅಂಗಡಿ ಅಂಗಡಿಯಲ್ಲಿ ಅಂಗಡಿ ಇರುತ್ತಲ್ಲ ನಂದು ಅವ್ರಿಗೆ ಕೊಟ್ಟಟ್ಬಿಡ್ತೀವಿ ಅಲ್ಲೇ ಬಟ್ ನಾವ ಏನು ಮಾಡ್ತೀವಿ ಹಳ್ಳಿ ಅಂತ ಹೋಗಲ್ಲ ಸೋ ಜಾಸ್ತಿ ರೇಟಿಗೆ ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಕೊಡ್ತೀವಿ
ಹ್ಮ್ ಸಿಟಿಯಲ್ಲಿ ನೋಡಿ ಲಾಭ
ಹಾ ಹೌದು ನಾವು ಅಂಗಡಿ ಮಾಡ್ತಿದೀವಿ ಅಂಗಡಿನ ಅದೇ ಸಿಟಿಯಲ್ಲಿ ಹಾಕದ್ರೆ ಎಷ್ಟು ಹೋಗ್ತಿತ್ತು ಸೇಲ್ ಆಗ್ತಿತ್ತು ನಾವು ಮಾಡ್ತಿದ್ವಿ ಈ ಹಳ್ಳಿಯಲ್ಲಿ ಏನು ಆಗಲ್ಲಲ್ಲ
ಹ್ಮ ಹಳ್ಳಿಯಲ್ಲಿ ಏನ್ ತಿಂತಾರೆ ಹಳ್ಳಿಯಲ್ಲಿ ಬರೇ ಮನೆಗ ಮಾಡಿದ್ದು ಆರೋಗ್ಯ ಇರಲ್ಲ ಅಂಗಡಿಯಲ್ಲಿ ತಿಂದ್ರೆ ಅಂತಾರೆ ಆದ್ರೆ ಸಿಟಿಯಲ್ಲಿ ಹಂಗಾಗಲ್ಲ ಇವಾಗ ಯಾರ ಮಾಡ್ತಾರೆ ಹೊರ್ಗಡೆ ಹೋದ್ರ ಆಯಿತು ಯಾವಾಗೋ ಸಾಯದ್ ಇವಾಗ ಸಾಯ್ತೀವಿ ಹಂಗೆ ಹ್ಮ್
ಎಲ್ರೂ ಹಂಗ ಯೋಚನೆ ಮಾಡ್ಬಿಟ್ರೆ ಸ್ಟೋರಿ
ಅಲ್ಲ ಅವರು ಉದ್ದಾರ ಆಗ್ತಿದ್ದಕ್ಕೆ ತಾನೆ ತುಗೊಂಡು ಎಲ್ಲ ಓಪನ್ ಮಾಡಿರೋದು ಹ್ಮ ಇಲ್ಲ ಅಂದ್ರೆ ಯಾಕೆ ಮಾಡ್ತಾ ಇದ್ರು ಅಷ್ಟೊ ತುಗೊಂಡು ದುಡ್ಡೆ ಎಲ್ಲ ಖರ್ಚು ಮಾಡಿ ಎಲ್ಲ ಮಾಡಿ
ಇಲ್ಲಿ ಸೈಡಿಗಿರ್ತಾವಲ್ಲ ಶಾಪ್ಸು ಅವೇ ಎಷ್ಟು ತಕೊಂಡು ಹೋಗ್ತಿದಾವೆ ಸೇಲ್ ಆಗ್ತವೆ ಜಾಸ್ತಿ ಇಲ್ಲಿ ಹಾಸ್ಟೆಲ್ ಟೈಮ್ಗೆ ಎವಿ ಕಷ್ಟ ಇದ ಇರುತ್ತ ಫುಡ್ ಸ್ವಲ್ಪ ಚೆನ್ನಾಗಿಲ್ಲ ಅಂತಂದ್ರ ಹೊರಗಡೆ ಹೋಗ್ಬಿಡ್ತಾರೆ ಜಾಸ್ತಿ
ಹ್ಮ್
ಹೆವಿ
ದುಡ್ಡು
ಹ್ಮ್
ಮತ್ತೆ ಹಾಫ್ ಪ್ಲೇಟ್ಸ್ಗೆ ಎಲ್ಲ ಸಿಕ್ಸ್ಟಿ ಸಿಕ್ಸ್ಟಿ
ಹ್ಮ ಆಗುತ್ತೆ ಹೂ ಹಿಂಗ ಹಾಫ್ ಪ್ಲೇಟ್ಗೆ ಕೊಟ್ಟಿದಷ್ಟೇ ಫುಲ್ ಪ್ಲೇಟ್ ಕೊಡ್ತಾರೆ
ಅಸ್ತಿ
ಹೌದು
ಹ ಮತ್ತೆ ಏನ್ ಮಾಡ್ಬೇಕಂದ್ರೆ ಒಂದು ರೆಸ್ಟೋರೆಂಟು ಹೋಟೆಲ್ಲ ಯಾವ್ದಾರಕ್ಕೂದರೂ ನಮ್ಮದು ಹೊಲ ಇರುತ್ತಲ್ಲ
ಹ ಹಾ
ಹು ಹೊಲ ಇರುತ್ತಲ್ಲ.
ಹಾ ಹಾ
ಅದಕ್ಕೆ ಗ್ಯಾರಂಟಿ ಕೊಡಬೇಕು ಅಂದರೆ ನಮ್ಮ ತರಕಾರಿ ಏನಿದ್ರುನು ಅವ್ರಿಗಷ್ಟೆ. ಮತ್ತ ಅವ್ರು ಯಾರತ್ರನೂ ತಗೊಳ್ಳೋಗಿಲ್ಲ.
ಆ ಹ.
ಈ ತರ ಬಾಂಡಿಂಗ್ ಆದ್ರೆ ನಿಮಗೆ ಇನ್ನೂ ಫುಲ್ ಪ್ರಾಫಿಟ್ ಬಿಕಾಸ್ ದಿನಕ್ಕೆ ಅವ್ರರಿಗೆ ಎಷ್ಟು ತರಕಾರಿ ಬೇಕಿರುತ್ತೆ.
ಹ್ಮ್ ಹ್ಮ್.
ಎಷ್ಟಕೊಂಡು ಇಂಗ್ರೀಡಿಯೆಂಟ್ ಬೇಕಿರುತ್ತೆ.
ಹೌದು.
ಹ್ಞೂ ಆನ್ಮೇಲೆ ಪ್ರಾಫಿಟ್ಟು. ನಾವಿನ್ನೂ ಮಂಡೆ ಎಂತ ಗದ್ದೆ ಮಂಡ್ಯೆಗೆ ಹಾಕಿದ್ರೆ ಸಿಗೋಲ್ಲ.
ಹಾ ಹೌದೌದು ಹಾ ಹಾ.
ಅಲ್ಲದ್ರೆ ಒನ್ ಟು ಡಬಲ್
ಹಾ ಇನ ಕಪ್ ಇದು ಶಿವಮೊಗ್ಗ ಕಡೆ ಎಲ್ಲ ಜಾಸ್ತಿ ಇದನ್ ಜಾಸ್ತಿ ಏನದೂ ಕಾಫಿ ಆ ಕಡೆ ಹಂಗ್ ಬೆಳಿತಾರೆ.
ಹ್ಮ್.
ಮತ್ತೆ ಫ್ರೂಟ್ಸ್ ಎಲ್ಲ ಜಾಸ್ತಿ ಬೆಳಿತಾರೆ ಆ ಕಡೆ.
ಆ ಕಡೆ ಹೆಂಗಂದ್ರೆ ಈ ಕಡೆ. ಇಥರ ಎಲ್ಲ ಇಲ್ಲ ಆ ಕಡೆ ಅವ್ರ್ ಮನೆ. ಅವರಿಗಂತ ತುಂಬ ಜಾಗ ಇರ್ತತಿ.
ಹ್ಮ್ ಹ್ಮ್
ಅದರಲ್ಲಿ ಅವರು ತರಕಾರಿಯೆಲ್ಲ ತರಕ ಹೋಗಲ್ಲ ಅವರ್ ಅವರೇ.
ಹಾ ಹಾ
ಕೊಂಡ್ ಅದನ್ನೇ ಮಾಡ್ಕೊಂಡ್ ಅದನ್ಲೇ ತಿನ್ನೋದು ಆತರ.
ಹೌದು. ಅಲ್ಲಿ ಬೀದರ್ ಸೈಡ್ ಎಲ್ಲಾ ಕಬ್ಬು ಅದನ್ನ ಜಾಸ್ತಿ ಬೆಳಿತಾರೆ.
ಹ್ಮ್ ಬಿಕಾಸ್ ಕಬ್ಬಿಗೇನ್ ಬಿಸ್ಲಿದ್ರೇನು ಮಳೆ ಇದ್ರೇನು. ಬೆಳೆಯುತ್ತೆ.
ಹೌದು
ಅದಕ್ಕೆ ಬೆಳಿತಾರೆ.
ಹ್ಮ್.
ಹ್ಮ್.
ನಿನ್ ನೀವೇನ್ ಬೆಳ್ದಿದ್ದೀರಾ.
ನಾವು ಇದು ಮೆಕ್ಕೆಜೋಳ.
ಹ್ಮ್ ಮತ್ತೆ ಭತ್ತ ಹ್ಮ ಮತ್ತೆ ಭತ್ತ.
ಹ ಮಳೆೆಯಿಂದದ್ದು ತುಂಬಾ ಕಷ್ಟ.
ಅದೇ ಅದೇ ಸರಿ ತಗೋಳಿ.
ಹಾ ಸರಿ.